ಹಲೋ ಹೇಳಿ ಮುನೀಶಾ ಅವ್ರೆ ಏನ್ ಮಾಡ್ತಾ ಇದ್ದೀರಾ
ನಾನಾ ಇಗ ಟೆರೆಸ ಮೆಲ್ ಬಂದೆ ಬಟ್ಟೆ ತಗೊಳೋಣ ಅಂತ, ಹ್ಮ್, ನೀವೇನ್ ಮಾಡ್ತಾ ಇದೀರಾ?
ಹಾ ಸ್ವಲ್ಪ ಮೋಡ ಆಗಿದೆ, ಬರುತ್ತೇನೋ ಅನ್ಸುತ್ತೆ.
ನಾನೇನು ಇಲ್ಲ ಸುಮ್ಮ್ನೆ ಬೆಡ್ ಮೇಲೆ ಮಲ್ಗಿದ್ದೀನಿ.
ಹೌದಾ?
ಆಯ್ತಾ ಊಟಾ ಮಧ್ಯಾಹ್ನ?
ಹಾ ಆಯ್ತು ನಿಮ್ದಾಯ್ತಾ?
ಹಾ ನಮ್ದ ಆಯ್ತು, ಏನ್ ಊಟ ಮಾಡಿದ್ರಿ?
ನಾನಾ?
ಹಾ
ಮಧ್ಯಾಹ್ನ ಮೊಸರನ್ನ ತಿಂದೆ, ನೀವು?
ಹೌದಾ ನಾನು ಅನ್ನ ಸಾಂಬಾರು ತಿಂದ್ದೆ
ಹೌದು ನನ್ ಮನೆಯಲ್ಲಿ
ಹೌದಾ ನಾನು ಹಾಸ್ಟೆಲ್ ಅಲ್ಲಿದೀನಿ
ಹ್ಮ್
ಹ ನೀ ಮನೇಲಿ ಏನ್ ಎಜುಕೇಶನ್ ಆಗಿದೆ ನಿಮ್ದು?
ನಂದಾ ನಾನ ಇವಾಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಬಿ ಎಮ್ ಕಾಮು
ಹೌದಾ
ಹ್ಮ್ ನೀವೇನ್ ಮಾಡ್ತಾ ಇದ್ದೀರಾ ನಮ್ದು ಕೋಲಾರಾ
ಹೌದಾ ನಾನು ಎಮ್ ಎಸ್ ಸಿ ಮಾಡ್ತಾ ಇದ್ದೀನಿ ಫೈನಲ್ ಇಯರ್
ಹೌದಾ ಮತ್ತೆ ಇನ್ನೇನು ಸಮಾಚಾರ?
ಹೇಳ್ಬೇಕು, ಕುಕ್ಕಿಂಗ್ ಎಲ್ಲಾ ಮಾಡ್ತೀರಾ ನೀವು?
ಓಹ್ ನಂದು ಯೂಟ್ಯೂಬ್ ಚಾನೆಲ್ ಇದೆ ನೋಡಿ ಕುಕಿಂಗ್ ಚಾನೆಲ್.
ಓ ಹೌದಾ, ಅಂದ್ರೆ ಯಾವ್ಯಾವ್ ತರ ಕುಕ್ ಮಾಡ್ತೀರಾ?
ನಾನು ಮೋಸ್ಟ್ ಆಫ್ ನಾನ್ ವೆಜ್ಜೆ ಮಾಡಿರೋದೇ ಅಪ್ಲೋಡ್ ಮಾಡಿದ್ದೀನಿ. ನಾನು ನಾನ್ ವೆಜ್ಜಲ್ಲಿ. ಎಕ್ಸ್ಪೇರ್ಟು.
ಹ ಓಹೋ
ಹ ಜಾಸ್ತಿ ನಾನ್ ವೆಜ್
ತರ ಮಾಡ್ತೀರಾ ವೆರೈಟೀಸು
ನಾನು ಅಂದ್ರೆ ಚಿಕನ್ ಅಲ್ಲಿ ಇವಾಗ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಯಾವ್ಯಾವ್ ತರ ಡಿಶಸ್ ಇದೆಯೋ ಎಲ್ಲಾ ಮಾಡಿದ್ದೀನಿ ಅದ್ರಲ್ಲಿ ಇವಾಗ ನಾನೇ ಹೊಸದಾಗಿ ಒಂದ್ ರೆಸಿಪಿ ಕಂಡ್ ಹಿಡ್ಯನಾ ಅಂತ ಇದ್ದೀನಿ ಅದ ನಾವು ಫಸ್ಟ್ ಟ್ರಯಲ್ ಮಾಡಿ ಮತ್ತೆ ಮಾಡ್ಬೇಕಲ್ವಾ
ಹಾ ಹಾ
ಈ ಸಂಡೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ
ಹೌದಾ ನಿಮ್ ಯೂಟ್ಯೂಬ್ ಚಾನಲ್ ಏನಂತ ಇದೆ
ಯೂಟ್ಯೂಬ್ ಚಾನಲ್ ಕುಕ್ವಿತ್ ಮೋನಿಶಾ ಅಂತಿದೆ ನೋಡಿ.
ಹೌದಾ ಸರಿ ಫಾಲೋ ಮಾಡ್ತೀನಿ ಬಿಡಿ ನಾನು ಕೂಡ ಸ ಸಬ್ಕ್ರೈಬ್ ಆಗ್ತೀಯ ನನಿಗ್ ಕು ಹಾ ಕುಕಿಂಗ್ ಅಲ್ಲಿ ನಮ್ಗ್ ಅಷ್ಟ್ ಇಂಟ್ರೆಸ್ಟ್ ಇಲ್ಲ ನಿಮ್ನಾನು ನೋಡ್ಬಿಟ್ಟು ಕಲ್ಯೋಣ ಅಂತ.
ಹ್ಮಂ ಮಾಡಿ ಕುಕ್ಕಿಂಗ್ ಅದೊಂದು ಬೇರೆ ಜಗತ್ನೇ ತೋರ್ಸುತ್ತೆ.
ಹೌದಾ ಚಿಕನ್ ಬಿರಿಯಾನಿ ಯಾವ್ತರ ಮಾಡ್ತೀರಾ?
ಚಿಕನ್ ಬಿರಿಯಾನಿನ ಏನಿಲ್ಲ ಫ್ರೆಶ್ ಆಗಿ ವಿತ್ ಬೋನ್ಸ್ ಚಿಕನ್ ತಗೊಳ್ಳಿ. ಮೋಸ್ಟ್ ಆಫ್ ಎಲ್ಲ ಬೋನ್ಲೆಸ್ ಚಿಕನ್ನು ಆತರ ಪ್ರಿಫರ್ ಮಾಡ್ತಾರೆ.
ಹಾ
ನೀವ ಆ ತರ ಮಾಡ್ಬೇಡಿ.
ಹಾ
ವಿತ್ ಬೋನ್ಸು ಎಲ್ಲಾ ತರ ಇರೋ ಪೀಸಸ್ಸು ತಗೊಳ್ಳಿ.
ಹಾ
ಚೆನ್ನಾಗ್ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅರ್ಶಣ ಪುಡಿ ತಖಾರ ಹಾ ಅಂದ್ರೆ ಬಿರಿಯಾನಿ ಮಸಾಲೆ ನಾನೇ ಮನೆಲ್ಲೇ ಮಾಡ್ಕೋತೀನಿ.
ಹಾ
ನೀವು ಯಾವಾಗಾದ್ರೂ ಹೇಳಿ ನಾನು ನಿಮ್ಗೆ ಅದನ್ನ ಹಾ ಕಳ್ಸಕೊಡ್ತೀನಿ.
ಓ ಅದು ಕೂಡ ಇದ್ಯಾಾ ನಿಮ್ಮಲ್ಲಿ.
ಹಾ ಅಂದ್ರೆ ಅಷ್ಟೊಂದು ಪಾಪ್ಯುಲರ್ ಏನಿಲ್ಲ. ಗೊತ್ತಿರೋರ್ಗೆ ಕಳಿಸ್ತೀನ್ ಅಷ್ಟೇ ನಾನು ಡೆಲಿವರಿ. ಹ್ಮ್ ನಾನೇ ಹೊಸ್ದಾಗ್ ಒಂದ್ ಬಿರಿಯಾನಿ ಪೌಡ್ರು ಮಾಡಿದ್ದೀನಿ. ಅದ್ ಹಾಕಿ ಸ್ವಲ್ಪ ಮೊಸರು ಹಾಕಿ. ಚೂರ್ ನಿಂಬೆಣ್ಣು ಹಾಕಿ ಮ್ಯಾರಿನೇಟ್ ಮಾಡಿಡಿ ಮ ತ್ತೆ ಒಂದ್ ಕುಕ್ಕರ್ಗೆ ಅ ಆಯಿಲ್ ಹಾಕಿ. ವೋಲ್ ಸ್ಪೈಸಸ್ ಸ್ವಲ್ಪ ಹಾಕಿ.
ಹಾ
ಮತ್ತೆ ಚಾಪ್ಡ್ ಆನಿಯನ್ಸ್ ಹಾಕಿ.
ಹಾ
ಹ ನಿಮ್ ಖರಕ್ಕೆ ತಕ್ಕಂಗೆ ಮೆಣ್ಸಿನ್ಕಾಯಿ ಹಾಕೊಳ್ಳಿ.
ಹಾ
ಅಂದ್ರೆ ನೀವು ನಿಮಗದ್ರ ಬಗ್ಗೆ ನಾಲೆಜ್ ಸ್ವಲ್ಪನೂ ಇಲ್ವಲ್ಲ ಒಂದ್ ನಾಲ್ಕ್ ಮೆಣಸನ್ಕಾಯಿ ಹಾಕೊಳ್ಳಿ.
ಹಾ
ಹ್ಮ್ ಆಮೇಲೆ ಅದಕ್ ಅದನ್ ಚೆನ್ನಾಗ್ ಡ್ರೈ ಫ್ರೈ ಮಾಡಿ ಅದಕ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತೆ ಅದು ಫ್ರೈ ಆದ್ಮೇಲೆ ಟೊಮೆಟೊ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾವ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ನ ಹಾಕೋಬೇಕು.
ಹೌದ ಅಂದ್ರೆ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಬೇಕಾ.
ಹಾ ಎಲ್ಲಾ ಲೋ ಲೋ ಫ್ಲೇಮ್ ಅಲ್ಲೇ ಹ ಮಾಡಿ ಚಿಕನ್ ಕ್ಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಿ.
ಹಾ
ಆಮೇಲೆ ಆ ರೈಸ್ ತೊಳ್ಕೊಂಡು. ರೈಸ್ ಅದ್ರಲ್ಲ ಹಾಕ್ಬಿಟ್ಟು ಅದನ್ನ ಒಂದ ಐದ್ ನಿಮಿಷ. ಹ ಹಂಗೆ ಫ್ರೈ ಡ್ರೈ ಫ್ರೈ ಮಾಡಿ ಮತ್ತೆ ಅಳತೆ ತಕ್ ಕಂಗೆ ನೀರ್ ಹಾಕಿ ಹ. ಟೆಸ್ಟ್ಗೆ ಇನ್ನೊಂದ್ ಸ್ವಲ್ಪ ಉಪ್ಪು ಏನಾದ್ರು ಆಡ್ ಮಾಡೋದ ಏನಾದ್ರು ಇದ್ರೆ ನೋಡ್ಕೊಂಡು. ಸಾಲ್ಟ್ ಹಾಕಿ ಕುಕ್ಕರ್ ಮುಚ್ಚಿ ಅಷ್ಟೇ ಮುಗಿ ತು ಬಿರಿಯಾನಿ ಚಿಕನ್ ಬಿರಿಯಾನಿ. ಹಾ ತುಂಬಾ ಸಿಂಪಲ್ ನೀವ್ ಒಂದ್ಸತಿ ಕುಕಿಂಗ್ ಒಳಗಡೆ ಬಂದ್ರೆ. ಅದೇ ನಿಮ್ಗೆಲ್ಲಾ ಹೇಳ್ಕೊಟ್ಬಿಡುತ್ತೆ.
ನಾನಂತೂ ಮಾಡದೇ ಇಲ್ಲ ಬಿಡಿ ಅದ್ಕ ಹೇಳ್ದೆ ಚೆನ್ನಾಗಿ ಹೇಳ್ಡ್ಕೊಟ್ರಿ ನಂಗೆ. ಹದ್ರು ಬೇಕಾದಾಗ ನಿಮ್ಗೆ ಕಾಲ್ ಮಾಡಿ ಕೇಳ್ತೀನಿ.
ಹಾ ಅಫ್ಕೋರ್ಸ್ ಎನಿ ಟೈಮ್ ಕೇಳಿ ಡೆಫಿನೆಟ್ಲಿ ಎಲ್ಪ್ ಮಾಡ್ತೀನಿ.
ಹ ಡೆಲವರಿ ಅದೆಲ್ಲ ಮಾಡ್ತೀರಾ.
ಅಂದ್ರೆ ನಾನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋಣ ಅ ತಿದ್ದೀನಿ ಬಿಸ್ನೆಸ್ ಐಡಿಯಾ ಇದೆ.
ಹಾ
ನೋಡ್ಬೇಕು ಇನ್ನು.
ಅಂದ್ರೆ ಹೋಮ್ ಡೆಲಿವರಿನೇ ಮಾಡ್ತೀರಾ ಬಿರಿಯಾನಿ ಎಲ್ಲಾ ಮಾಡ್ಬಿಟ್ಟು.
ಹ್ಮ್ ಅದು ಮಾಡೋಣ ಅಂತಿದ್ದೀನಿ ಸ್ವಿಗ್ಗಿ ಕೊಲಾಬ್ ಆಗೋಣ ಅಂತ.
ಹಾ ಮಾಡಿ ಒಳ್ಳೇದಿ ಇರುತ್ತಲ್ವಾ ಇಷ್ಟೊಂದ್ ರೆಸಿಪೀಸ್ ಎಲ್ಲ ಗೊತ್ತು ನಿಮ್ಗೆ.
ಹ್ಮ್
ಚೆನ್ನಾಗ್ ಬಿಸ್ನನೆಸ್ ಆಗುತ್ತೆ ಅದ್ ಬಿಟ್ರೆ ಮತ್ತೇನ್ ಮಾಡ್ತ ರಾ ನಾನ್ ವೆಜ್ ಅಷ್ಟೇನಾ.
ಇಲ್ಲ ವೆಜ್ಜು ಮಾಡ್ತೀನಿ ವೆಜ್ಜ್ ಏನ್ ಮಾಡಲ್ಲ ಅಂತೇನಿಲ್ಲ ಎಲ್ಲ ಮಾಡ್ ನಿ ನಾನ್ ವೆಜ್ ಸ್ವಲ್ಪ. ಸ್ಪೆಷಲಿಸ್ಟ್ ನಾನು ಎಲ್ರಿಗೂ ಇಷ್ಟ ನನ್ ಮನೇಲಿ ನಾನ್ ಮಾಡೋ ನಾನ್ ವೆಜ್. ಐಟಮ್ಸ್ ಎಲ್ಲ.
ಹಾಗೆ ವೆಜ್ಜ ಅಲ್ಲಿ ಯಾವ್ದ್ ಮಾಡ್ತೀರಾ.
ವೆಜ್ಜ ಅಲ್ಲೂ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಮಾಡ್ತೀನಿ. ಹ್ಮ್ ಹೋಳಿಗೆ ಹಬ್ಬದಊಟ ಎಲ್ಲಾ ಮಾಡ್ತೀನಿ. ಹ ಬ್ರೇಕ್ಫಾಸ್ಟ್ ಐಟಮ್. ಹಾ ಎಲ್ಲಾ ತರ ಶೇಂಗಾ ಹೋಳಿಗೆ ಬರುತ್ತಲ್ಲ ಅದು ಮಾಡ್ತೀನಿ. ಕಾಯಿ ಹೋಳಿಗೇನು ಮಾಡ್ತೀನಿ ಬೇಳೆ ಹೋಳಿಗೇನು ಮಾಡ್ತೀನಿ. ಹ ಏನೋ ಕುಕ್ಕಿಂಗ್ ಚಿಕ್ಕ ವಯಸಿಂದ ತುಂಬಾ ಫೇವ್ರೇಟ್.
ಹಾ ಹಹಾ ಹಾ. ಹಾಗೆ ಇನ್ನು ಏನೇನ್ ಸ್ಕಿಲ್ ಇದೆ.
ಮತ್ತೆ ನೀವೇನೇನ್ ಮಾಡ್ತೀರಾ.
ನಾನ್ ಕುಕಿಂಗೇ ಮಾಡಲ್ಲ ಕಣ್ರಿ. ನನ್ಗೇನಿದ್ರು ತಿನ್ನೋದಷ್ ಅಷ್ಟೇ ಬರೋದು ಹ ಕಾಫಿ ಟೀ ತಿಂಡಿ ಎಲ್ಲ ಮಾಡ್ತೀವಿ ಅದ್ ಬಿಟ್ರೆ. ಬೇರೆನು ಮಾಡಲ್ಲ.
ಮ್ಯಾನೇಜಬಲ್ ಮಾಡ್ತೀರಾ.
ಹಾ ಹ ಅನ್ನ ಸಾಂಬಾರು ಈ ರಸಂ ತರ. ತಿಂಡಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು.
ಹ್ಮ್ ನಿಮ್ಗೆಯಾವ್ದು ಫೇವ್ರೇಟ್ ಫುಡ್ಡು.
ನನಗ ಪಲಾವ್ ಇಷ್ಟಪ್ಪಾ ನಾನ್ ವೆಜ್ ಅಲ್ಲಿ ಚಿಕನು ಇಷ್ಟ ಚಿಕನ್ ಲ್ಲಿ ನಂಗೆ ಸಾಂಬಾರ ಇಷ್ಟ ಅಥವಾ ಫ್ರೈ ಬಿರಿಯಾನಿ ಅದೆಲ್ಲ ಏನ ಇಷ್ಟಾ ಆಗಲ್ಲ ಹ್ಮ್ ಅದಕ್ಕೆ ಕಾಲೇಜ್ ಇದ್ದೀರಾ
ಹ ಹ ಕಾಲೇಜ್ ಬೈದ ಬೈ ಮಾಡ್ಕೋತಾ ಇದ್ದೀನಿ ಕಾಲೇಜ್ಗೆ ಹೋಗ್ತೀನಿ ಇನ್ನು ಕಾಲೇಜ್ ಎಂ ಎಸ್ ಸಿ ಅಂದ್ರೆ ಅಷ್ಟು ಕ್ಲಾಸಸ್ ಇರಲ್ವಲ್ಲಾ
ಓಂ ಹೌದಾ ಅಂದ ಇ ಅಟೆಂಡನ್ಸ್ ಅದೆನಲ್ಲಾ ಇಲ್ವಾ
ಓ ಇದಾವೆ ನಾನೇನ್ ಕಾಲೇಜ್ ಮಿಸ್ ಮಾಡ್ಕೊಳಲ್ಲ ಹೋಗ್ತೀನಿ ಕಾಲೇಜ್ಗೆ ಹಂಗೆ ಮನೆಗ್ ಬಂದು ಮನೆಯವ್ರಗೆಲ್ಲ ಮಾಡ್ಬೇಕಲ್ಲ ಹಂಗೆ ನ ಇದು ಐಡಿಯಾ ನಮ್ಮಮ್ಮ ಕೊಟ್ಟಿದ್ದು ಹೆಂಗು ಇಷ್ಟ ಚೆನ್ನಾಗ್ ಮಾಡ್ತಿಯಲ್ಲ ಹ್ಮ್ ಒಂದ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಕೊ ಅಂತ ಇವಾಗ ಒಂದ್ ಫೋರ್ಟಿ ಕೆ ಫಾಲೋವರ್ಸ್ ಆಗಿದ್ದಾರೆ
ಹಾ
ಇನ್ನು ಹಂಗೆ ಮಾಡ್ಬೇಕು ಅಂತಿದ್ದೀನಿ ಚೆನ್ನಾಗಿ ಹ ಅದು ರೀಚ್ ಆದ್ರೆ ನೆಕ್ಸ್ಟ್ ಅದೇ ಹ ಮಸಾಲೆಸ್ ಎಲ್ಲಾ ಹ್ಮ್ ಮಸಾಲೆ ಸಲ್ಲಾ ಮನೆಯಲ್ಲೇ ಮಾಡಿ
ಹಾ ಡೆಲಿವರಿ ಮಾಡೋಕರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಲ್ವಾ
ಹ್ಮ್
ಒ ಹ್ಮ್
ಮತ್ತೆ ನೀವೇನ್ ಮಾಡ್ತಾಿದ್ದೀರಾ
ನಾನ್ ಅದೇ ಎಮೆ ಸಿ ಮಾಡ್ತಾ ಇದೀನಿ ಫೈನಲ್ ಇಯರ್ ಇವಾಗ
ಹೌದಾ ಹ ಹಂಗಾದ್ರೆ ನೀವು ನಮ ಸೀನಿಯರು
ಓಂ ಸೀನಿಯರ್ ನಿಮ್ಮ ಹಿಂಗೆಲ್ಲ ಬರಲ್ವಲ್ಲ
ಅಯ್ಯೋ ಬಿಡಿ ಎಲ್ರೂ ಒಂದೇ ಟ್ಯಾಲೆಂಟ್ ಇರಲ್ಲ ನಿಮ್ ಬೇರೆದ್ರಲ್ಲಿ ಇರ್ಬೋದು
ಹು ಅಂಗೇ
ಹ್ಮ್
ಹ್ಮ್ ಆಕ್ಟಿ ಕುಡಿದ್ರೆ ನಂದೆ ಟ್ಯಾಲೆಂಟ್ ನೋಡಿ
ಹ್ಮ ಎಲ್ಲಾ ಹುಡುಗಿರ ಅದೇ ಅಲ್ಲ ಕಾಫಿ ಟೀನೇ
ಹ್ಮ್ಮ
ಹಚ್ಚು ನನ್ಗೂ ಅಷ್ಟೆ ಕಾಫಿ ತುಂಬಾ ಇಷ್ಟ ಅನಪಾ
ಹೌದಾ ಹ್ಮ್ ಅಂಗೇ
ಸಿರ್ಲೇಬೇಕು
ಅಲ್ವಾ ನೀವಂದು ಮನೇಲ್ಲ ಇದೀರಾ ಕುಡಿತೀರಾ ನಮ್ಮ್ ಹಾಸ್ಟೆಲ್ನಲ್ಲಿ ಕೊಡೋದೇ ಐದ್ ಗಂಟೆಗೆ
ಹಾಸ್ಟೆಲ್ ನಲ್ಲಿ ಇದ್ರೆ ಅದೊಂದು ಅದೇ
ಹ್ಮ ನೀವೆಲ್ಲೂ ಹಾಸ್ಟೆಲ್ಗೆ ಅಪ್ಲೇ ಮಾಡಿಲ್ವಾ
ಇಲ್ಲ ಇಲ್ಲ ಮನೆ ಹತ್ರನೇ ಅಂದರೆ ಸಿಟಿಯಲ್ಲೇ ಇವೆ ಕಾಲೇಜು
ಹಾ
ನನ್ಗೇನು ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ
ಓ ನೀಯಾರೇ ಇದ್ದೀರಾ
ಹಾ ಮನೆಯಿಂದಾನೇ ಹೋಗ್ ಬರ್ತೆೆ
ಹ್ಮ ಹೇಳಿ ಒಳ್ಳೇದಾಯ್ತಲ್ಲಾ ಮತ್ತನ್ನ್ ಸರಿ ಆಯ್ತು ತಗ ಹೋಳ್ಳಿ ನಂಗೆ ಯಾವಾಗ ರೆಸಿಪಿಸಸ್ ಬೇಕಾ ಅವಾಗ ಕಾಲ್ ಮಾಡ್ತೀನಿ ಬಾಯ್
ಬಾಯ್ ಟ್